ಹಲೋ ಏನ್ ಮಾಡ ತಿ ಅಣ್ಣಾ
ಏನ್ ಇಲ್ ನಾನ್ ಎಲ್ಲಿ ಹೊಲ್ದಾಗ ಕೆಲ್ಸ ಮಾಡತೇನ್ರೀ.
ಕೆಲಸ
ಇವಾಗ ಮೋಟರ್ ಚಲೋ ಮ್ ನೀರ್ ಬೆಳಿ ಏನ ಇಲ್ರಿ ಸದ್ಯಕ್ಕೆ ಇವಾಗ ಇಲ್ಲೇ ಗಿಡಗೊಳ್ ಅದಾವ್ರೀ.
ಯಾವ್ ಗಿಡಾರೀ.
ಇದು ಮಾವಿಂದು, ತೆಂಗಿಂದು, ಚಕ್ಕು
ಅಂದ್ರ ಹಿಂಗ್ ಏನು ತೋಟ ಮಾಡಿರೆನ್ರಿ.
ಹ್ಮ್ ಅದ ರೀ ಮನೆ ಸೂತ್ತ ಕಟ್ಟೆ ಎಲ್ಲ
ಅಂದ್ರ ಅದರ್ದ್ ಎಲ್ಲ ಬಾಳ ಇದ ಮಾಡ್ಬೇಕ್ರಿ ಅದಕ್ಕ
ಏನ್ರಿ
ಅದಕ್ಕೆಲ್ಲಾ ಬಾಳ ವ್ಯವಸ್ಥೆ ಮಾಡ್ಬೇಕ್ರಿ.
ಆಗೇನಿಲ್ರಿ ನೀರೊಂದಿದ್ರ ಮುಗಿತ್ರಿ ನಡೀತದರಿ.
ಹೌದ್ರಿ ಊಟಾರೀ.
ಇಲ್ರಿ ಇನ ಆಗಿಲ್ರಿ ಇನ್ನ ಮಾಡ್ಬೇಕ್.
ಮತ್ತೇನ್ ಇದರ್ ಮೇಲೆ ಏನ್ ಹೊಲ್ದ ಚಂತನ್ ಹೊಲ್ದೇ ಒಂದ್ ಮಾಡ್ಕೋತಿರದ್ರಿ.
ಹಾಗೇನ್ ನಿನ್ ಮತ್ ಏನಾದ್ರೂ ಮಾಡ್ಬೇಕಲ್ರಿ
ಹ ಹಾಂಗಲ್ ಹೇಳೋದು ಚಂತನ ಹೊಲ್ದಾಗ ಏನ್ ಮಾಡ್ಬೇಕೇನ ಮತ್ತ್ ಏನ್ ಬ್ಯಾರೆ ಕೆಲ್ಸ ಮಧ್ಯಾಹ್ನದಿಂದ ಹಿಂಗ್ ಬ್ಯಾರೆ ಕೆಲಸ
ಹ್ಮ್ ಇರ್ತದರ್ಲ್ಯಾ ಏನ್ರೇ.
ಹ್ಮ್ ಏನ್ ಮಾಡೋದ್ರಿ ನಮ್ಮ್ ಫ್ರೆಂಡ್ ನನ್ ಜೊತೆ ಜಗಳ ಮಾಡ್ಯಾಳರಿ ಸಿಟ್ಟಿ ಬರಕತ್ತಾಳ ಬರೇ.
ಹೌದ್ರಿ
ಹ್ಮ ಅಕ್ಕಿಗೆ ಕಾಲೇಜಕ್ ಬಾ ಅತ್ ಹೇಳಿದೇರಿ ಅಕ್ಕಿ ಬಂದಿಲ್ರರಿ ಅದರ್ ಸಂಬಂಧ ಯಾಕ ಬಂದಿಲ್ಲ ಅತ್ತ ಕೇಳದ ಭೈ ಆಕತ್ತಲ್ರಿ ಅದ್ರ ಸಂಬಂಧ ಇಲ್ಲೇ ವೇಟ್ ಮಾಡತ್ತನ್ರೀ ನಾನು ಬರ್ತಾಳ ಅಂತ ಹೇಳಿ.
ಹೌದ್ರಿ ಯಾಕ್ ಬಯಿತಿರಿ ನೀವ್ ಜಗಳ ತಗಿತಿರಿ.
ಅಕ್ಕಿ ಸ್ವಲ್ಪ್ ಲೇಟ್ ಮಾಡಿಳ್ರಿ ನಿನ್ನೆ ಅದ್ರ ಸಲುವಾಗಿ ಬಾ ಜಲ್ದಿ ಇವತ್ ಹೇಳೋದಕ್ಕೆ ಸಿಟ್ಟಿಗೆ ಬಂದಾಳ್ರಿ.
ಬರಾವರ್ಧರ್ ಇಲ್ರಿ.
ಹ್ಮ್ ಬರಕತ್ತಾರೀ ಎಲ್ಲ ಹಾಸ್ಟೆಲ್ದಾಗ ಇದ್ದಿರ್ಬೇಕ್ರೀ ಇನ್ ಹಾಸ್ಟೆಲ್ದಾಗ ಎಂಟಕ್ ನಾಷ್ಟ ಮುಗಸ್ಕೊಂಡ್ ಬರ್ಬೇಕಲ್ರಿ.
ಹೌದ್ರಿ ಹ್ಮ್ ಹ್ಮ್. ಅಲ್ಲಿ ನಿಮ್ ಡ ನಿಮ್ ಡ್ಯೂಟಿ ಎಷ್ಟಕ್ ಸ್ಟಾರ್ಟ್ ಆಗುತ್ತೆ. ತ್ರಿ
ನಾ ಈಗ ಈಗ ಇವತ್ ರೀ ನಮ್ದು ಎಕ್ಸಾಮ್ ಅದ ರೀ.
ಹೌದ್ರೀ
ಹ್ಮ್ ಅದ್ರ ಸಲುವಾಗಿ ಎಕ್ಸಾಮ್ ಮುಗಿಬೇಕಲ್ರಿ ಅದರ ಸಂಬಂಧ ಬಂದೀವ್ರಿ ಜಲ್ದಿ. ಎಕ್ಸಾಮ್ ಮುಗಸ್ಕೊಂಡ್ ಇವತ್ತ್ ಜಲ್ದಿ ದಿನ ಟೈಮ್ ಕಿಂತ ಇವತ್ತ್ ಜಲ್ದಿನೇ ಬಂದಿವ್ರಿ.
ಬರೋಬರಿ ಅಂದ್ರೆ ಜಲ್ದಿ ಹೋಗ್ತಿರ್ಬೇಕ.
ಇಲ್ರಿ ಆರ್ ಗಂಟೆಗ ಹೋಗಕರೆ ಬಿಟ್ರ ಮತ್ತಿದ್ರ ಜಾಮದ ಸಿತ್ತು ಅದ್ರ ಸಲುವಾಗಿ ಬಾ ಜನ ಬರ್ತಾರ ಅಂತ ಹೇಳಿ ಜಲ್ದಿ ಬಂದಿದರಿ
ಹ್ಮ ಹಾಗ
ಅವ್ರದೈ
ಹ್ಮ್ ಹ್ಮ ಮತ್ತರಿೀ
ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಂದ್ರ ಏನ್ರ ಕೆಲ್ಸ ಗೊತ್ತದದ ಏನ್ೀ ನಿಮ್ಗ
ವರಕ್ ಒಮ್ಮಿ ಈ ಒಮ್ಮಿ ಅಂತ ಯಾವ್ ಕೆಲ್ಸ ಅದಾವ್ರಿ ಇವಾಗ
ಅಣ್ಣ ಹೌದಣ್ಣ ಅಣ್ಣ ಇವಾಗ ಇ ಆನ್ಲೈನ್ ಎಲ್ಲ ವರ್ಕ್ ಬರ್ತವಲ್ಲ ಅವೆಲ್ಲ ಫ್ರೀಕ್ ಇರ್ತಾವೋ ಏನ್ ಲ್ಲಿ ಇತಾಂಗನ
ಯಾವ್ ತರ ಹೇಳಿದ್ರೆ ಆನ್ಲೈನ್ ವರ್ಕ್ ನೀವು
ಈಗ ಅಷ್ಟ್ ಕಟ್್ರಿ ಇಷ್ಟ್ ಕಟ್ರಿ ಆ ಕಂಪ್ನಿ ಬರ್ರಿ ಈ ಕಂಪ್ನಿ ಬರರಿ ಅೇಳ್ತಾರ
ಹ್ಮ್ ಅವೆಲ್ಲ ಬೇಕ್ರಿ ಆತರ ಯಾವ್ದೂ ಇಲ್ಲ ಕಂಪ್ನಿಗಳು ಆನ್ಲೈನ್ ವರ್ಕ್ ಆ ತರ ಯಾವ್ದ ಲ್ಲ ಸುಮ್ಮ್ನೆ ದುಡ್ಡ ತಗೊಂಡು ಮೋಸ ಮಾಡ್ತಾರ ಅಷ್ಟೇ
ನ ಇವ ಈಗೆಲ್ಲ ಫೀ ಜಾಸ್ತಿ ಆಗಬಿಟ್ಟವ ಎರಡು ದಿನ ಕಸಕ್ ಹೋಗೋದು ಎರಡು ದಿನ ಕಾಲೇಜ್ ಹೋಗೋದು ಕಾಲೇಜ್ ಫೀ ಬೇಕಾದ್ರೆ ಕಸಕ್ ಹೋಗಿಬೇಕ
ಹ್ಮ
ಏನನ್ನ ಹೋಗಿದ್ವಿ
ಹಾ
ಏನ್ಸ್ತ ದ್ರಾಕ್ಷಿ ಎಲ್ಲಿ ಕಟ್ ಮಾಡಾಕ ಕೆಸ ಹಬನ ಕಸಾ ತ ಲಿ ಮಾತಾ ಾತಾ ಹಾ ತಾಕ ಹೋತಿವ್ರಿ ಅದೇ ರೊಕ್ಕ ಬಡಾನ ಇದ್ರ
ಹ್ಮ
ಫ್ರೀಸ್ ಬುಕ್ಸ ಈ ಕಾಲೇಜ್ ಇನ್ಕೋನ್ ಈ ಕಾಲೇಜ್ ಚಲ ಅವೆಲ್ಲ ಕಟ್ಟ ಬೇಕ್ರ
ಈಗ ಮನೇಲಿ ಕಡ
ಅಂದಲಣ ಭಕ್ಕಳ ಜನ ಇದ್ದ ಸಲ ಕೇಳಕ ಎರಡ್ ಸಲಕ ಕೇಳಕ್ ಚಲೋ ಈಗ ಚಂತಾನ ಕೇಳಕ್ ಬರ ನಮ್ಗ ಕೇಳಾಗ ಭ ಅನ್ಸಲ್ಲಣ ನಾವು ಏನ್ರೀ ಕೆಲ್ಸ ಮಾಡ್ಬೇಕಂತ ಅಂತ ಹೇಳಿ ಏನ್್ರೆ ಆನ್ಲೈನ್ ವರ್ಕ್ ಯಾವರ ವರ್ಕ್ ಫ್ರಮ್ ಹೋಮ್ ಅದಾವೇನಂತ ಹೇಳಿ ಕೆ ಅ
ವರ್ಕ್ ಮ್ಕ್ ನಿಮ್ ಎಜುಕೇಶನ್ ಮತ್ತೆ ಏನ್ ಅವ್ರೆ
ನಾವು ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡವಣ ಸೆಕೆಂಡ್ ಇಯರ್ ಕಂಪ್ಲೀಟ್ ಆದ ಬಳಕ ಈಗ ನಾವು
ಹ್ಮ್
ಬ
ವರ್ಕ್ ಫ್ರಮ್ ಹೋಮ್ ಅಂದ್ರ ಇವು ಬೇರೆ ಏನ್ ರೀ ಮಷಿನ್ ತರಿಸಕೊಂಡು ಆತರ ಕೆಲ್ಸ ಮಾಡೋದು ಅದು ವರ್ಕ್ ಫ್ರಮ್ ಹೋಮ್ ಬೇರೆ ಇ ಆನ್ಲೈನ್ ವರ್ಕ್ ವರ್ಕ್ ಫ್ರಮ್ ಹೋಮ್ ಇದು ಬೇರೆ ರೀ
ಇವೆಲ್ಲಸ
ಯಾವದ್ರಿ
ನಾವೇ ಹೊಲಬೇಕಣ ಅಷ್ಟೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದು ಅದು ಅದಾದ್ರೂ ವರ್ಕ್ ಫ್ರಾಮ್ ಹೋಮ್ಮೆ ಆಗ್ತಾರೆ ಅದಾದ್ರು
ಪರ್ಫೆಕ್ಟ್ ಕಲ್ತ್ರ ಬಾಳ ಅದನು ತುಡ್ತೀನಿ ಅದನ್ನ ಮಾಡಂಟ್ರಷ್ಟ ಚೆಲಾಕ
ಹ್ಮ್ ಅದ ಹಾ ಅದ ತಿಂತ ಜಾಸ್ತಿ ಮಷ್ಟ ಏನ್ ಕಾಮ್ ಮಾಡಂತಾರೆ
ಹೌದು ಅಯಂದ್ರೀ ಈ ಹೊಲ್ದಾಗ್ ಹೊಲ್ದಾಗ ಹೋಗದ್ ಬಿ ಅಟ್ಟ ಬಿಸ ಬಿಸಲು ಇರ್ತಾನ ಈಗ ಬಿಸಿಸಿಲು ಬಾಳ ಈಗರ್ ಬ
ಹ್ಮ್ ಹ್ಮ್ ಈ ವರ್ಷ ಮಳೆ ಅಂತರು ಕಡಿಮೆ ಸರಿ
ಹೌದಣ ನೀವೇನೇನ್ ಹಾಕಿರ ನಾವ ಹೊಲ್ದಾಗ ಬರ್ರ ಗಿಡಗಳ ಅಷ್ಟೇ
ಹ್ಮ್ ಯಾವಾಗ ಸದ್ಯ ಕೆ ಇಟ್ಕೊಳತ್ತವ್ರ ಎಲ್ಲ ಉಳಮೆ ಮಾಡಿ ಬಿರ್ತವಿ ಸಾಧ್ಯತೆ
ಅಣ ನೀರ್ ಅದಾವ ಈ ಕಡೆ ನಮ್ಮ್ ಊರ್ ಸೈಡ್ ಎಲ್ಲ ನಿಮ್ಮ್ ಕಡೆ ಇಲ್ಲೇ ಅಣ
ನಮ್ ಕಡೆಗೆ ನಲ್ಲ ವ್ಯವಸ್ಥೆ ಇಲ್ದೆ ಈ ಸೈಡ್
ಮತ್ತ ಯಾ ಮಾಡ್ತೀರ ನಾ ಬೆಳಿಗಳಿಗೆಲ್ಲಾ ನೀರ್ ಕಮ್ಮಿ ಬ
ಇದ ಭಾವಿ ಬೋರ್ವೆಲ್ ಅದಾವಲ್ರ
ಹೌದ ನಮ್ ಕಡಿ ಇಲ್ಲ ನಾ ನೀರ ನಮ್ ನೀರಿ ಇನ್ಲ್ ಕಬ್ಬಿಗೆ ನೀರ್ ಹಾಯ್ಸ್ ಮತ್ತಿದರ ಈಗ ಉಳ ಗಾಡಿ ಹಾ
ಈ ಸೈಡ್ ನಮ ಈ ಸೈಡ್ ನಮ್ ಸೈಡ್ ಇಲ್ರಿ ನೀರ ಅವ್ರಿ ಸದ್ಯ ಕತೆ ಏನೋ ನಡ್ಸಾತರ್ ಇಲ್ಲಿ ತುಂಬಾ ಯೋಜನೆ ಅಂತ ಹೇಳಿ ಅ ಇ ಕಂಪ್ಲೀಟ್ ಆಗಿಲ್ಲ ಎರಡು ಮೂರ ನೋರ್
ಅವೇನು ಯೋಜನೆಗಳ ಏನು ಇದು ಆಗಲ್ಲಣ್ಣ ಅವ್ ಯಾರ್ಯಾರ ಮಾಡ್ಬೇಕ ಅವ್ರ ಅವ್ರಿಗೆ ಮಾಡ್ತಾರಣ
ಅಂದ್ರದು ಅಂದ್ರ ಅದು ನಮ್ಗ ಅಷ್ಟೇ ಇಲ್ರ ಅದು ಎಲ್ರಿಗ ಅದ ಅದು ಹದ ಕೆದ ತುಂಬಬೇಕಷ್ಟೇ ಅವ್ರು ಎಲ್ರಿಗ ಎಲ್ರಿಗ ಆಗುತ್ತ
ಹಾ ನಡೀತವ ನಾ ಹಾಂಗ್ ಮಾತ್ ಬೆಳಿ ಬರಕ್ ಈಗ ನಾವ್ ಅಂದ್ರ ಬೆಳಿ ಇವಕ್ ಅಂದ್ರೆ ಮತ್ ನಡೀತದನ ವರ್ಷ ಎರಡ್ ವರ್ಷ ಹಿಂಗ್ ಹಂಗರ ಮೈಂಟೈನ್ ಮಾಡ್ಕೊಂಡ್ ಹ ಹೊಳಕ್ ಬರ್ತ ನಿಮ್ ಕಡೆ ನೀರ್ ಸಾಕ ಕಟ್ಟತೋಣ ಈಗ ಬೇಸ್ಿಗೆ ಅದಲ್ಲ ಸ್ವಪ್ಪ ನೀರ್ ಕಮ್ಮಆಗೇವ್ ಖಬ್ಬದಣ ಮತ್ತ ಇದ್ರ ನಿಂಬಿ ಈಗ ಉುಳ್ಳಾಗಡ್ಡಿ ಹತ್ತಿ ಹಾಕಿ ವ ಅಣ ಈಸಲ
ಬರ ದ್ರಾಕ್ಷಿ ಬಾರಿ ಗಿಡ ಇವ ಜಾಸ್ತಿ ನಮ್ಮಲ್ಲಿ ಜಾಸ್ತಿ ಅಂದ್ರ ಉರಿಗಿದ ದ್ರಾಕ್ಷಿಣೆ
ಅಣ ಬೇಕದಂಗ ಹೊಲ್ದಾಗ ಮಾಡಿ ಖರ್ಚ ನೋಡ್ಕ ತಕೊಬೋದಲ್ಲ ಅಣ್ಣ ಮತ್ತ ಹೊಲ್ ದನ್ ಮತ್ ರಗಡೆ ನಾವು ರೊಕ್ಕ ತಕ್ಕೊಬಹದು
ತಕೌದು
ಆ ಕಂಪನಿ ಈ ಕಂಪನಿ ದುಡಿೀಲುಕೋತ ತಗೋಣ ನ ಫ್ರೆ್ ಎಲ್ಲ ಹೋಗ್ಯಾರ ಈಗ ಸಾಲೆ ಬಿಟ್ಟ ಹೊಲಾಗುತ್ತೆ ಹ್ಮ್
ಇಲ್ಲಿ ಇ ಫಸ್ಟ್ಿಗೆ ಹಾಗಾದ್ರೂ ದುಡ್ಡು ಬೇಕಲ್ಲ ಮಾಡಕಾದ್ರರು
ಹೌದೌದೌದು ಈಗ ಈಗ ಈ ಮೊದಲ ಅಡ್ವಾನ್ಸ್ ಹಾಕೇ ಬೇಕಲ್ಲಣ ಎಲ್ಲ ಹಾಕದಕ್ಕೆೆ ಆಮೇಾಲ ಈಗೆಲ್ಲ ಎಷ್ಟ
ಏನ್ ಮಳೆ ಬಂದ್ಾಳಾದ್ರೆ ಏನ್ ಮಾಡ್
ಹೌದೌದ ನಾ ಬಾಳ ಕಷ್ಟ ರ ಈಗ ಈಗ ದಾತರ ಬೇಕು ಗಿರಣಿ ಬ್ಬಿ ಕ ಈಗಾವ ಏನು ಹಾಕ್ತಿತ್ಲಾ ನಾವು ಈ ಬ್ಬಿಿಗೆ ನ್ ಹಾಗ ಮತ್ತತ್ ಕಸ ತಗಿಸೋದು ಮತ್ತ ಅದ ಳೆ ಹೊಡೆಸೋದು ಈಗೆಲ್ಲ ಬಹಳ ಬಂದ್ ಬಿಟ್ಟದನ
ಅದಕ ಕಂಪಿಿಗೆ ಇವಾಗ ಎಣ್ಣೆ ಜಾಸ್ತಿ ಆಗದೆ ಗೊತ್ತ
ಹೌದಣ ಈಗ ಈಗ ಎಲ್ಲಾರ ಏನ್ರ ಕೇಳಕ್ ಹೋಗೋಣ ಅದರ ರೇಟ್ ಜಾಸ್ತಿ ಆಗ್ಯದ ಇದ್ರ ರೇಟ್ ಜಾಸ್ತಿ ಆಗದ ಇದ ಹೇಳಿ ಎಲ್ಲಾ ತಪ್ಪ ತೊಟ್ಟಿ ಅಲ್ಲ ಎಲ್ಲಾ ಬಾಳ ಕಷ್ಟನ ಬಂದ್ಬಿಟ್ಟಿ ಪಟ್ಟದ ನ ಅದು ತೋಳದಿದ್ದ ತೋಳಸಲವ
ಅಡಗೆ ಎಣ್ಣ ಹಿಡದು ಪೆಟ್ರೋಲ್ ಡೀಸೆ ಎಲ್ಲ ಇ ಬಿಮ ಆರು
ಹ್ಮ ನಾವ ಎಲ್ಲ ಅದೇ ಹೇಳ್ತಾರ ಈಗ ಎಲ್ರಿ ಒಂದ್ ಸ್ನಾಾಕ್ಸ್ ತೊಳಕ್ ಹೋದ್ರ ಕ ಈಗ ರೂಪಾಯ ಇದು ಎಂಬತ್ತು ರೂಾಯಿ ತೊಂಬತ್ತು ರೂಪಾಯಿ ಯಾವ ಕ್ರಿಯತಿ ಕ ಜ್ಯಾಸ್ತಿಂದು ಎಲ್ಲಾ ಬಹಳ ಬಿಲ್ ಆಗ ನೀ ಅದ ಕಥಾತ ಈಗ ಹೊಾರ ನೋ ತಿನ್ನಾಕಣ ಇದು ಎಲ್ಲಣ ಜಾಸ್ತಿ
ಹೌದು
ಈಗ ಊಟ ಮಾಡ್ಲಾರ್ದ ಬರ್ತಿವಲ್ಲಾ ಊಟ ತರ್ಸ್ಬೇಕನ್ ನೋಬೇಕ
ಹ್ಮ್
ಎಲ್ಲಾ ಬಾಳರಾನ ತುಟ್ಟಿಯದ ಈಗ ಎಲ್ಲಾನು
ಒಂದ್ಸಲ ಊಟ ಮಾಡಕೆ ನೂರು ರೂಪಾಯಿ
ಹಾ ನ ಈ ಗಡಗೆ ಅ ಮತ್ತತ್ ಎಷ್ಟದ ನೋಡಿ ಇಲ್ಲಣ ಹೆ ಎಷ್ಟಣ ನಿ್ ಕಡೆ ಹ ನಮ್ ಕಡೊ
ದು ನೂರ ಎಂಬತ್ತು ಎರಡ್ನೂ ತನಕ ಅದು ಎರಡು ದಿನ ಒಂದ್ ದಿನ ಮೂರ್ ಲಾಸ್ಟ್ ಮೂರ್ ದಿನದ ಆಗುತ್ತ ಒಂದ್ ಕೆ ಜಿ
ಹ್ಮ್ ಹ್ಮ್ ಅದ ಮೂರೇ ಜನ ಮನದ ಈಗ ಮನ್ಯಾಗ ಜಾಸ್ತಿ ಇರ್ತಾರಣಯ್ಯ ಹತ್ತ ಹತ್ತು ಮಂದಿ ಇತ್ತ ನಮ್ಮ್ ಕಡರ ಎರಡು ದಿನಕ್ಕೆ ಒಂದ್ ಕೆಜಿ ಎಣ್ಣೆ ಖಾಲಿ
ಹ್ಮ್
ಹ ಅಣ್ಣ ಮತ್ತ
ಏನಲ್ಲಪ್ಪಾ ನೀ ನೀನೇ ಹೇಳಬೇಕ
ಏನಿಲ್ಲ ನೋಡ್ರ ಅಣ್ಣ ಬರ್ದೀವಿ ಇಲ್ಲಿ ಟೈಮ್ ಆಗಿಲ್ಲ ಇನ ಎಲ್ಲಾ ಹುಡುಗಿಯಾರ ಬರಾಕತ್ತಾರ ಕುತೀವಿ ಇನ್ ನಾಷ್ಟಾ ಕೆಲಸ ಮಾಡಕ ಹೋಗಬೇಕ ಹೊರಗ ದಿನ್ನ ಮನಿ ಇಂತ ಬರ್ತಿದ್ದೇವಿ ಡಿಬ್ಬಿ ಕಟ್ಕೊಂಡ್ ಬರ್ತೀವಿ ಇವತ್ತಾ ಜಲ್ದಿನೇ ಬಂದೀವಿ ಮನೆಯಂದೆ
ತಗೊಂಡು ಬಂದಿಲ್ಲೇನ್ರ ಊಟಕ್ಕೆ
ಇಲ್ಲಣ ಇವತ್ತು ತಗೊ ಬಂದಿಲ್ಲ ಇನ್ ಎಂಟ್ ಹೊರಗಡೆ ಹೋಗ್
ಹ್ಮ್
ಏನು ನಾವ ಫ್ರೆಂಡ್ ಬರ್ತಾವತ್ತ ವೇಟ್ ಮಾಡಕತೀನಿ ಅಣ್ಣ ಇನ ಬರಲೇ
ಹೌದ್ರಿ ಹ್ಮ್ ಹ್ಮ್ ಎಲ್ರಿ ಇನ್ನೊಂದ್ಸಲ ಕಾಲ್ ಮಾಡಿ ಕೇಳರಿ ಅವ್ರಿಗೆ ಬರ್ತರ ಏನಿಲ್ಲ ಅಂತ ತ
ಹ ಅಣ್ಣ ನಿಮ್ ಕಡಿಯು ಕುಡೇ ನೀರ್ ಚಲೋ ಆದವ್ಣ ನಮ್ಗ್ ಹೊಲ್ದಾಗರು ಎಲ್ಲ ಸೌಳ್ ಆಗಬಿಟ್ಟವ ನೀರ್ ಸೊಪ್ ಸಪ್ಪಗ ಆಗ್ಬಿಟ್ಟ ಅಟ್ಟ ಈಗ ಯಾವ ಅಣ್ಣ ಎದ್ರೂ ಸಲವಾಗಿ ಗೊ ಗ ನಾ ಮಳಿ ಆಗ್ಲಾರ ಸಲವೇ ಗೊತ್ತಿಲ್ಲ ಆ ಬಾಯಗ್ ನೀರ್ ಹಾಕಿದ್ರೆ ಕಯಿ ಅತ್ತಾತಾವ್ ಕ ಬಾಲರ
ಕಡೆ ನಿಮ್ ಕಡೆ ಏನ್ ಕೆನಲ್ ಗಿನಲ್ಲ ಏನ್ ರೀ ವ್ಯವಸ್ಥೆ ಅದ ಏನ್ರಿ
ಅಣ್ಣ ಬಾವಿ ಇಲ್ಲ ಕೆನಾಲ್ಗಿನಲ್ಲಿ ಏ ನೋಡವ ಬಾವಿ ಅವ ಈವ ಒಂದ ನೀರ್ ಹಂಗ ಆಗ್ಯಾವಣ್ಣ ಆಟೋಮೆಟಿಕ್ ಪೂರ್ತಿ ರೊಜ್ಜು ರಜ್ಜುೂ ಕುಡದಂ ಇ್ ಫಿಲ್ಟರ್ ನೀರ್ ಬಿಟ್ಟು ಯಾವ ಕುಡಪ್ಲೇನೆ ಇಲ್ಲ ನೀರ
ಅಂದ್ರ ನೀರ ಹೊಸ ಈ ಮಳಿ ನೀರ್ ಆಗ್ಲಿ ಏನೇ ಅ ಆದ್ರ ಹೊಸದಾಗ ಏನ್ ಓಡೋದ ಒಳಗ್ ಸೇರ್ಕೋತ ಅಂದ್ರ ಆತರ ಆಗ್ತದ ನೀರ್ ಈ ಮಳಿಯಿಂದಾಗಿ ಅದೇ ಹೊಲದೊಳಗೆ ಆದ್ರಿ ಸೈಡ್ ಈಗ ಯಾರ್ ತರ ದೊಡ್ಡ ಹೊಲ ಆಯತು ಅದ್ರಂದ ಈಗ ಜಾಸ್ತಿ ನೀರ್ ಬಿಟ್ರಿ ಬೇಸ್ಗಿತಂದೊಳಗ ಈ ಸಾದ್ ನಮ್ಮಲ್ಲಿ ಕೆಲವೊಂದು ಬಾವಿಗಳಿಗೆ ದ್ರಾಕ್ಷಿಗ ನೀರ್ ಬಿಟ್ರು ಅದಕ್ಕೆ ನೀರ್ ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ನೀರ. ಎದುರು
ಹಾ ಹೌದಣ್ಣ ಈಗ ನಾವಂತ. ತ್ತು ಈಗ ಹೊಲ್ದಾ ಮನಿ ಕಟ್ಟಕತ್ತವಣ ತೀರಾ ಕಷ್ಟ ಬಂದ್ಬಿಟ್ಟದಣ್ಣ.
ಎಲ್ಲಿ ಕಟಾತ್ರರಿ ಮೊನ್ನೆ.
ಈಗ ರೊತಿಂದಲ್ಲಾ ಬಾಳ ಕಷ್ಟ. ನೋಡೋಣ ಏನೇ ಒಂದ್ ಸಾಮಾನನ್ ತಗ ಅಂದ್ರೆ ಜಾಸ್ತಿನಿ ಅದ ಫೀಸ್ ಎಲ್ಲಾ.
ಹ್ಮ್. ಯಾವದ್ರಿ
ಹಲೋ
ಹಲೋ
ಹಾಣ ಹೇಳೋಣ.
ಯಾವ್ದ ನ್ ಹೇಳ್ತರಿ.
ಈಗ ಮನೆ ಕಟ್ಟಕತ್ತವಲ್ಲ ನಾ ಈಗ ಸಿಮೆಂಟ್ ಆ. ಳಿ ಮತ್ತ ಇದ್ರ ಈಗೆಲ್ಲಾ ಇದ ಏ ತಿರುಮ ನೀವು ಉ ಸುಖ. ಈ ಪೇಂಟ್ ಮಾಡ್ಸಾಕೆ ಹೇಳಿ. ಲಕ್ಷ.
ಕಡಿಮೆ ಕರೆ ಬಟ್ ಅದರದ್ದ ರೇಟ್ ಜಾಸ್ತಿ ರೀ ಪೇಂಟ್ ಆಗ್ಲಿ ಯಾದೇ ಆಗ್ಲಿ ಅದ್ರಲ್ಲಿ ಈಗ ಬಾಳ.
ಡ ಕ ಐದ ಆರ ವರ್ಷಣ. ಅಣ ಇವಾಗ ನೋಡಿ ಎಲ್ಲ ಅಣ್ಣ ಹೆ ಯಾಂಗ್ ಬೈಕ್ ಮೇಲೆಲ್ಲಾ ಓಡಾಡ ಎಟ್ಟಟ್ಟ ಆಕ್ಸಿಡೆಂಟ್ ಆಲ್ ಆಗತ್ತವ.
ನಮ್ಮಲ್ ನಮ್ಮಲ್ಲಿ ಒಂದ ಆಗ್ಯಾದ ರ ಮೊನೆಯಲ್ಲಿ. ಬಾಳ ಬೀಗ್ರ ಡೇಂಜರ್ ಆಗತ್ರ.
ಹೌದಣ್ಣ ಏನ್ ಹ್ಯಾಂಗಣ್ಣ.
ಅದು ಬಸ್ ಆ ಕಡೆಯಿಂದ ಒಂದು ಕ್ಯಾಂಟರ್ ಗಾಡಿ ಸಿಮೆಂಟ್ ಎರ್ಕೊಂಡ್ ಬರತ್ತದ ರೀ. ಅಂದ್ರದು ಬಿಜಾ. ದನ್ ಬರತ್ತ ಇ ಎಟನ ದನ್ ಬಸ್ ಹೊಂಟತ. ಅದ ಅದೇನೋ. ವು ಗಾಡಿದಿಂದ ಏನ ಫಲ್ಟ್ ಆಗಿ ಡೈರೆಕ್ಟ್ ಒಂದು ಬಸ್. ನ್ ಬಸ್ ಹೊಕಿ ಬಸ್ ಡ್ರೈವರ್ ಅವರು ಜಾಗದ ಮೇಲೆ ಡೆತ್ ಆದರು ಆ ಗಾಡಿದವ್ರು ಇಬ್ರು ಗಂಡ ಹೆಣತಿ ಇಬ್ರು ಡೆತ್ ಆದ್ರ.
ಹಲೋ ಬಸ್ನಾಗಿರೋರಗ ಏನು ಪ್ರಾಬ್ಲಮ್ ಆಗಿದೆನ.
ಹ ಅವ್ರಿಗೂ ಕಾಲ ಮುರಿ ಇದು ಕೆಲವೊಬ್ರ ಕಯ ಆ ಕಾಲ ಈತರ ನಾರ್ಮಲ್ ಇದು ಆಗೇತ್ರಿ. ಅವ್ರಿಗೆಲ್ಲ ಎಲ್ರಿಗ ಆಗ. ಆಲ್ಮೋಸ್ಟ್.
ಬಸಿನವ್ರಿಗೆ.